ಹ್ಮ್ ಇಲ್ರಿ
ಏನ್ ನಡದದ್ರಿ ಈಗ ನಿಮ್ದು
ನಮ್ದು ಏನಿಲ್ಲ ನೋಡ್ರಿ.
ಹ್ಮ್
ಊಟ ಆಯ್ತು ಸುಮ್ನೆ ಹೊರಗಡೆ ತಿರುಗಾಡ್ತಾ ಇದ್ವಿ.
ಹ್ಮ್ ನಿಮ್ ಕಡೆಇಂದ ಏನ್ ಬೆಳೆ ಬೆಳಿತೀರಾ ನಮ್ದ ಆಗಿದೆ ನೋಡ್ರಿ.
ಹಾ ನಮ್ಮ
ಅಡಗೆ ಇವತ್ತು ಪಾಲಕ್ ಸೊಪ್ಪು ಬೇಳೆ ಹಾಕಿ ಸಾಂಬಾರ ಮಾಡಿದ್ವಿ.
ಅನ್ನಾ ಅಷ್ಟೇ... ಮತ್ತೆ ನೀವ ಏನ್ ಮಾಡ್ತಿದ್ದೀರಾ.
ಹ್ಮ್
ಕೇಳ್ಸ್ತಾದೀಯ
ಹ
ಹ್ಮ್ ಹೇಳಿ ಹೆಂಗಿದ್ದೆ ಊರಿಗ್ ಹೋದ್ಮೇಲೆ
ಮದ್ವೆ ಆದ್ಮೇಲೆ ಹೆಂಗ ಇಿದೆ ಚೆನ್ನಾಗಿದೆ
ಹಾ ಬೆಂಗ್ಳೂರ್ ಚೆನ್ನಾಗಿತ್ತ ಊರ್ ಚೆನ್ನಾಗಿತ್ತ ಊರು ಚೆನ್ನಾಗಿದಯಾ ಊರಿಗೂ ಇಲ್ಲಿಗೂ ಏನ್ ವ್ಯತ್ಯಾಸ ಇತ್ತು ಬೆಂಗ್ಳೂರ್ಗೆ
ಊರೇ ಚನಾಗಿತ್ತು ನ ಬೆಂಗಗಳೂರಲ್ಲಿ ಬೆಳಗ್ಗೆ ಎದ್ದು ಕೆಲ್ಸಕ್ಕೆ ಹೋಗು ಮನೆಗ್ ಸಂಜೆಗನ ಮನೆಗ್ ಬಂದು ಮಲಗು ಎದ್ದು ಹೋಗಿ ಮತ್ ಇದಿಯಾ
ಹಾ
ಬಿಡಿ ಬಿಡಿ ಬಿಡಿ ಬಿಡಿಕಾಶ
ಹ್ಮ್ ತಿಂಗ್ಳಾಯ್ತು ಅಂದ್ರೆ ಸಂಬಳ ನಂಗೆ ಎಣೆಿಸ್ಕತ್ತಿದ್ರಿ ಅಲ್ವಾ
ಹ ನ ಎಲ್ಲ ಅ ಜನ
ಹಾ
ನೆಮ್ಮದಿ ಇರ್ಲರ್ದ ಜೀವನ ಅದು
ಹಾ
ಹ್ಮ್
ಈಗ ಅಲ್ಲಿ ಏನ್ ಮಾಡ್ತಿದ್ರ ಊರಾಗ
ವ್ಯವಸಾಯ ಮಾಡ್ತದೆನಿ
ವ್ಯವಸಾಯ
ಹ್ಮ್
ಪರವಾಗಿಲ್ವಾ ಲಾಭ ಆಯ್ತಾ
ನಾ ಬಲಾಸ ಎರಡ ಇದೆ
ಹಾ
ಮಳೆ ಬಂದು ಚೆನ್ನಾಗ್ ಮಳೆ ಬಂದು ಚೆನ್ನಾಗಿ ಬೆಳೆ ಬಂದು ಒಳ್ಳೆ ರೇಟ್ ಸಿಕ್ಕ್ರೆ ಲಾಭ
ಹ್ಮ
ಮಳೆ ಬಂದು ರೇಟ್ ಇಲ್ಲ ಅಂದ್ರೆ ಲಾಸು
ಹ್ಮ್
ಹ್ಮ್ ಮತ್ತೆ ಅಮ್ಮಕ್ಕಂತು ಬರ ಇಲ್ಲ
ಹ್ಮ
ಹ್ಮ್್ಮ
ಅಂದ್ರೆ ಈಗ ಒಂದ್ಸತಿ ಬೆಳೆ ಬೆಳೀಿತು ಅಂತಂದ್ರೆ ಎಷ್ಟು ಲಾಭ ಆಗುತ್ತೆ ಒಂದ್ ಅಂದಾಜು
ಹ್ಮ ಹ್ಮ ಜಾಸ್ ಆಯತತೆ ಕಡಿಮೆಿದ್ರೆ ಹ
ಹಾ ಂದ್ರೆ ಹಂಗಗೆ ನೋಡ್ಕೊಂಡ್ರಿ ಇಲ್ಲಿ ಬೆಂಗ್ಳೂರಲ್ಲಿ ಇದ್ದಿದ್ದೆ ಚಲೋ ಇತ್ತಲ್ವಾ ತಿಂಗಳ ಕೆಲ್ಸ ಇದ ಮಾಡ್ಕತ್ತ ಅಂತ ಅಂದ್ರೆ ನೀವ್ ಹೆಂಗ ಇದ್ ಮಾಡಿದ್ರು ನಿಮ್ದು ಪೇಮೆಂಟ್ ಪೇಮೆಂಟ್ ಹಂಗ್ ಬರೋದು ತಿಂಗಳ ಕೈಯಲ್ಲಿ ಇರೋ ಕೈಯ ಕಾಸಿರೋದು ಈಗ ಅಲ್ಲಿ ಒಂದು ಕಡೆ ಒಂದ್ಸತಿ ಮಳೆ ಇದ್ರೆ ಇರುತ್ತೆ ಅಂತೀರಾ ಒಂದ್ಸತಿ ಇಲ್ಲ ಅಂತೀರಾ ಮತ್ತೆ ಹೆಂಗೆ ಇದ್ ಮಾಡ್ಬೇಕು
ಎದಿದ್ರರು ಜೀವನ ಮಾಡ್ಬೇಕಲ್ಲ ಎಲ್ಲಿದ್ರೂ ದುಡಿಲೇಬೇಕು ದುಡಿಬೇಕು ಅಷ್ಟೇ
ಅಗಲೇ ಇಲ್ಲಿ ಬೆಂಗಳೂರಲ್ಲಿ ಆಯ್ತ್ ಅಂದ್ರೆ ತಿಂಗಳ ತಿಂಗಳ ಪೇಮೆಂಟ್ ಬರೋದಲ್ವಾ.
ಹಾ ಯಾವುದಕ್ಕನೇ ಟೆಂ ಷನ್ ತಂಗೊಂಡರ್ಲಿಲ್ಲ ಅಲ್ಲ
ಅಂದ್ರೆ ಅಲ್ಲಿ ವರ್ಷ ದುಡಿಯೋದ್ ಇಲ್ಲಿ ಆರು ತಿಂಗಳಲ್ಲಿ ತಗೋಬಹುದು.
ಈಗ ಮಳೆ ಬರ್ಲಿಲ್ಲ ಅಂದ್ರೆ ಲಾಸ್ ಆಗುತ್ತೆ ಅಂತಿರೆಲ್ಲ ಅವಾಗ ಒಂದ್ ವರ್ಷ ದುಡ್ದಿದ್ದ್ ಎಲ್ಲಾ ವೇಸ್ಟ್ ಅಲ್ವಾ.
ಮತ್ತೆ ಮುಂದಿನ ವರ್ಷಕ್ಕೆ ಆಗುತ್ತೆ ಲಾಭ ಆತದೆ
ಹಾ
ಈ ವರ್ಷನೂ ಪ್ರತಿ ಅದೇನೆನೋ ಇದೇ ತರ ದುಡಿತಿವಂತಿಲ್ಲ‌.
ಹಾ ಲಾಭ ನಷ್ಟ ಆಗ್ತಾ ಇರ್ತವೆ.
ನನ್ನ ಮನೆ ಎಲ್ಲಾ ಮಂಟೈನ್ ಮಾಡೊಕೆ ಕೈಯಲ್ಲಿ ಕಾಸೂ ಇರ್ಬೇಕಲ್ವಾ.
ಸೌಕರ್ಯದಲ್ಲಿ ಸಾಲ ಯಂತದು
ಹಾ
ಬೆಳೆ ಬಾರೋದಾದ್ಮೇಲೆ ಅವ್ರಿಗೆ ಕೊಡೋದು ಮಿಕ್ಕಿದ್ರಲ್ಲಿ ನಮ್ಮ್ ಜೀವನ ನೆಡ್ಸೋದು.
ಹ ಬಡ್ಡಿ ಕೊಡ್ಬೇಕಾ ಅವ್ರಿಗೆ.
ಬಡ್ಡಿ
ಮತ್ತೆ ಅಲ್ಲಿ ಅವ್ರಗ್ ಬಡ್ಡಿ ಕೊಡ್ಬೇಕು ಈ ಕಡೆ ಸಾಲ ಮಾಡಿ ಎಲ್ಲಾ ಕೆಲಸ ಮಾಡ್ಬೇಕು ಅಂತಂದ್ರೆ ಲಾಸ್ಟ್ಗೆ ಇನ್ನೇಷ್ಟ್ ತೊಳಿತದೆ ಏನು ಉಳಿಯಲ್ಲಾ ಅಲ್ಲ.
ಹ್ಮ್
ಹ್ಮ್
ಅಲ್ಲಿ ಬೆಂಗಳೂರಲ್ಲಿ ಇದ್ರೂನು ಬಾಡಿಗೆ ಕಟ್ಟಬೇಕು ಎಲ್ಲಾ ಬಸ್ ಚಾರ್ಜು ಹಾಗೆ ಈಗೆ ಅನ್ಕಂಡ್ರೆ ಕೊಡೋದ್ ಒಂದ್ ಹತ್ತೊ ಹನ್ನೆರಡು ಸಾವಿರ ರೂಪಾಯಿ ಸಂಬಳ.
ಹ್ಮ್
ಅದ್ರಲ್ಲಿ ಜೀವನ ಮಾಡಕ್ ಕಷ್ಟ ಆಯ್ತು.
ಹ್ಮ್
ದುಡ್ದ್ ದುಡ್ದು ಅಲ್ಲೇ ದುಡ್ದು ಏನೂ ಕೈಲಿ ಕಾಸಿರ್ಲಿಲ್ಲ
ಹಾ
ಹ್ಮ್ ಅಲ್ಲೂ ಆಗೆ ಇಲ್ಲೂ ಆಗೆ ಇಲ್ಲಿ ನೆಮ್ಮದಿ ಅಲ್ಲಿ ನೆಮ್ಮದಿ ಇಲ್ಲ ಅಷ್ಟೆ.
ಹಾ ಈಗ ಕೈಯಲ್ಲಿ ಕಾಸಿದ್ರೆ ನೆಮ್ಮದಿ ಅಂತಾರಲ್ವಾ.
ಕಾಸು ಇದ್ರೆನು ನೆಮ್ಮದಿ ಅಂತಾರೆ ಕಾಸು ಇಲ್ದಾನೂ ನೆಮ್ಮದಿ ತಗೋಬಹುದು.
ಹ್ಮ
ಮನೆಯಾವರೀಗಾಗಿ ಏನ್ ಕರೆ ಕಾಸ್ ಬೇಕು ಅಂತಂದ್ರೆ ಅವಾಗ ಏನ್ ಮಾಡ್ತೀರಾ.
ಜಮೀನು ಇರುತ್ತೆ ಜಮೀನ ಮೇಲೆ ಸಾಲ ತಕೊಳ್ಳೋದು.
ಹ್ಮ್
ತಗೊಬುಟ್ಟು ಫಸ್ಟ್ ಎಲ್ಲಾ ಪರಿಹಾರ ಮಾಡ್ಕಬೇಕು ಮುಂದೆ ಒಂದ್ ಟೈಮ್ ಅಲ್ಲಿ ಬೆಳಿತು ಅಂದ್ರೆ ಅದೂ ಸಾಲನ್ನು ತಿರ್ತದೆ ನಮ್ಗೆ ಆದಾಯನ್ನು ಆಗ್ತದೆ ಜಮೀನಲ್ಲಿ. ಸ್ವಂತ ಜಮೀನ್ ಇದ್ರೆ ಲಾಸ್ ಆಗಲ್ಲ.
ಹ್ಮ್
ಬೇರೆ ಜಮೀನುಗಳು ಮಾಡಿದ್ರೆ ಲಾಸ್ ಅವ್ರಿಗೆ ಬೇರೆಯವರು ಅವ್ರಿಗೆ ಹೊಲ್ದ್ರಗನ್ ಕೊಡ್ಬೇಕು ನಾವು ತಗಬೇಕು. ಂದ ಅಲ್ಲಿಲ್ಲ ಆ
ಹ್ಮ್, ಎಷ್ಟ ಐತಿ ನಿಮ್ದುಹೊಲಾ
ಭೂಮಿ ಎರಡು ಎಕರೆ ಐತೆ.
ಹಾ, ಬೇರವ್ರರು ಮಾಡ್ಕೊಂಡಿದೀರಾ, -
ಬೇರಯವರ್ದು ಮಾಡ್ಕೊಂಡಿದ್ವಿ ಒಂದು ಎಂಟ ಎಕರೆ.
ಹಾ, ಅವ್ರಿಗೆ ಎಷ್ಟು ಕೊಡ್ಬೇಕು.
ಎಕರೆಕೆ ಭತ್ತಾ ಬೆಳದ್ರೆ ಏಳ್ ಚೀಲ, ಏಳು ಮೂಟೆ, ಎಂಟು ಮೂಟೆ ಕೊಡಬೇಕು. ಆರ್ ತಿಂಗಳಿಗೆ.
ಆರು ತಿಂಗಳಿಗೆ.
ಹ್ಮ್
ಹ್ಮ
ಬೆರೆ ಬರೋದೆಲ್ಲ ನಾಕ್ ತಿಂಗಳು, ಐದ್ ತಿಂಗ್ಳಗ್ ಒಂದ್ಸರ್ತಿ ಬೆಳೆ.
ಹಾ,
ಅದನ್ನೆಲ್ಲಾ ನಾವು ಬೆಳೆ ಬೆಳೆದಾದ್ಮೇಲೆ ವ್ಯಾಪಾರ ಮಾಡಿದ್ಮೇಲೆ ಅದು ವ್ಯಾಪಾರ ಆದ ಒಂ ತಿಂಗಳಿಗೆ ಕ್ಯಾಶು ಭತ್ತದಾದ್ರೆ.
ಹ್ಮ,
ಹಕ್ಕಿದಾದ್ರೆ ಒಂದ ಒಂದು್ ವಾರದೊಳಗೆ.
ಹ್ಮ್, ಅಂದ್ರೆ ಅವಾಗ ತಗೊಂಡಿದ್ದು ಅವಾಗ್ಲೇ ಕೊಡ್ತಾರಾ
ಸ್ವಲ್ಪ ಇತ್ತಂದ್ರೆ ಅವಾಗಿಂದ ಅವಾಗೆ ಕೊಡ್ತಾರೆ. ಜಾಸ್ತಿ ಇತ್ತಂದ್ರೆ ಒಂದೆರಡ್ ದಿವ್ಸ ಬಿಟ್ಟು ತಗೊಂತಾರೆ ಕೊಡ್ತಾರೆ.
ಹಾ, ಅಂದ್ರೆ ನೀವು ಭತ್ತ ಬಿಟ್ಬಿಟ್ಟ ಬೇರ ಏನು ಬೆಳೆಯಲ್ಲ ಒಂಲ್ದಾಗೆ.
ಗದ್ದೆ ಇದೆಲ್ಲ ಗದ್ದೆ ಕೆಡಿಸಬೇಕಾಗತ್ತೆ.
ಹಾ ಇಲ್ಲ ಈ ಹೊಲಕ್ಕನ್ನು ಗದ್ದೆಗು ಏನ್ಐತೆ ವ್ಯತ್ಯಾಸ.
ಗದ್ದೆಯಲ್ಲಿ ಏನತಾದ ಒಂದೇ ಲೆವೆಲ್ ಆಗಿ ಇರ್ತದಹ ಬದಗೊಮಇರ್ತದೆ. ಬದು ನೀರು ನಿಂದ್ರತವೆ
ಹ್ಞಾ
ಮಳೆ ಬಂದಾಗ ಬೆಳೆ ಏನಾಗ್ತದ ನೀರು ಜಾಸ್ತಿ ನಿಂತು ಬೆಳೆಯಲ್ಲಾ ಕೆಟ್ಟೋಗ್ಬಿಡುತ್ತೆ.
ಹ್ಞಾ
ಒಂದೇ ಲೆವಲಲ್ಲಿ ಭೂಮಿ ಇತ್ತಂದ್ರೆ ನೀರು ಜಾಸ್ತಿ ನಿಂತ್ಕಳಲ್ಲ.
ಹ್ಮ್,
ಬಂದ್ ಕೂಳೆ ಓಡುತ್ತೆ
ಹ್ಮ್,
ಈ ಗದ್ದೆಗಳು ಅಂದ ಮೇಲೆ ನಾವಿರ್ತೆವಿ ಬದುಗಳು ಇರ್ತಾವೆ ಹಬದುಗಳಿಗೆ ಹಿಂಗ ಅಡ್ಡ ಆಗಿರುತ್ತಲ್ಲ ಹಾಗಾಗಿ ನೀರಲ್ಲೇ ನಿತ್ಕೊಂಡ್ ಬಿಡತೆ
ಹ್ಞಾ
ಬೇಸಿಗೆ ಟೈಮ್ ಮಾಡ್ಕೆಬೋದು ಬೇರೆ ಏನಾದ್ರು. ಆದ್ರ ಮಳೆ ಟೈಮಲ್ಲಿ ಮಾಡ್ಕೆಳಕ್ಕಾಗಲ್ಲ ಜಾಸ್ತಿ ಮತ್ತೆ ಮಳೆ ಬಂತು ಅಂದ್ರೆ ಗದ್ದೆ ತುಂಬಿರಡ್ತವೆ
ಹ್ಮ್, ಅಂದ್ರೆ ಅವಾಗಾದ್ರು ನೀರ್ ಹೊರಗಡೆ ಬಿಡ್ಬೋದಲ್ವಾ
ಎರಡು ಬಿಡಬೇಕಂದ್ರೆ ಗದ್ದೆ ಒಂದ್ ಸೈಡ್ ಬದು ಎಲ್ಲಾ ತಗದ್ ಬಿಡ್ಬೇಕಾಗತ್ತೆ.
ಹ್ಮ್,
ಹೌ ಚ ಅದು ತೆಗೆದುಬಿಟ್ಟರೆ ಒಂದ ಒಂದು ಗದ್ದೆ ಏನ ಇರ್ತದ ಅದು ಹತ್ತು ಗುಂಟೆ ಹದಿನೈದು ಗುಂಟೆ ಹಿಂಗ್ ದೋಡ್ಡು ಇರ್ತಾವ್
ಹ್ಮ
ಅದು ಉದ್ದದಡ್ಡಿ ಸುಮಾರು ಒಂದು ನಲ್ವತ್ ಫೀಟ್ ಅಂಗೆ ಐವತ್ತು ಫೀಟ್ ಅಂಗೆ ಉದ್ದ ಬದುಗಳು ಇರ್ತವೆ.
ಹ್ಞ
ಅನೆಲ್ಲಾ ಅಷ್ಟು ಉದ್ದ ಇರುತ್ತೆ ಅಗಲ ಇರಲ್ಲಾ
ಹಾಂ
ಹಾಗ ಒಂದ ಫೀಟ್ ಒಂದೂವರೆ ಫೀಟ್ ಇರ್ತವ ಅಷ್ಟೇ
ಹಾ
ಉದ್ದ ಇರ್ತವೆ
ಬಾದ್ರೆ ಹಾಕ್ಬೇಕಂದ್ರೆ ಮತ್ತೆ ನಮ್ಗೆ ಲಾಸ್ ಅದು
ಹ್ಮ್
ಮಾಡ್ತ ಮಳೆ ಬರಲ್ಲ ಅಂದ್ರೆ ಬೇರೆ ಏನಾದ್ರೆ ಬೆಳೆ ಹಾಕ್ಬೋದು ತೊಂದ್ರರೆಲ್ಲಾ
ಹ್ಮ್ ಹ್ಮ್ ಈಗಂಗ್ರ ನೀವು ಬೇಸ್ಗೆಲ್ಲ ಬಟನೆ ಬೆಳಿತೀರಾ ಬೇರೆ ಏದಾರು ಬೆಳಿತೀರಾ
ಬೇಸಿಗೆಗೂ ಭತ್ತ ಬೇಳಿತೀವಿ ನೀರ್ ಇತ್ತಂದ್ರೆ
ಹ್ಮ
ಕಾಲುವೆ ನೀರಿ ನೀರಿಲ ಅಂದ್ರೆ ಹಂಗೆ ಬಿಟ್ಬಿಡದ ಭೂಮಿನ
ಮತ್ತೆ ಬ ಬೋರ್ ಇದೆ ಅಂತ ಹೇಳ್ತರಲ್ಲ ಮತ್ ಬೇರೆ ಏನಾದ್ರು ಬೆಳಿಬೋದಲ್ವಾ
ಅದು ಇಷ್ಟು ವರ್ಷಕ್ಕಂತ ಹಿಂಗೆ ಬಿಟ್ಟ ಬಿಡ್ಬೇಕು ಕಾಲಿದ ಜಮೀನು ಅವಾಗ ಏನಾಗತದ ಭೂಮಿ ಫಲವತ್ತಿರುತ್ತೆ ಎನ ಟಮ್ ಅಂದಾಗ ಗಳೆಓಡಸಿ ಬಿಟ್ಬಿಡ ಬೇಸಿಗೆ ಟೈಮಲ್ಲಿ ಏನ್ತದೆ ಅದೇ ಬಿಸಿಲು ಜಾಸ್ತಿ ಇರುತ್ತಲ್ವಾ ಹಾಗಾಗಿ ನಾ ಅದೇ ಭೂಮಿ ಫಲವತ್ತ ಜಾಸ್ತಿ ಆಗತ್ತೆ
ಹಾ
ಎನಿ ಟೈಮ್ ನೀರ್ ನಿಂತದ್ದಾದ್ರೆ ಫಲವತ್ತುತ್ ಕಡಿಮೆ ಆಗುತ್ತೆ
ಹ್ಮ್
ಹೀಗಾಗಿ ಬೇಸಿಗೆ ಟೈಮಿಗೆ ಬಿಡೋದ ಇನ್ನು ಒಳ್ಳೇದು
ಹಾ
ನೋಡ್ಬೇಕು ಮುಂದೆ ಹೆಂಗ್ ಹೆಂಗ ಆಗತ್ತ
ಇ ಬೆಳೆಯಲ್ಲ
ಹ್ಮ್
ಬೆಸೆಗೆಯಲಿ ಏನೋ ಬೆಳೆಯಲ್ಲ ಹಂಗಾದ್ರೆ ನೀವು
ಬೆಳಿತೀವಿ ನೀರ್ ಜಾಸ್ತಿ ಇತ್ತ ಅಂದ್ರೆ ಭತ್ತ ಬೆಳಿತಿವಿ ಇಲ್ಲಂದ್ರ ಇಲ್ಲ
ಹಾ ಇಲ್ಲಾಂದ್ರೆ ಹಂಗೆ ಕಾಲಿ ಬಿಡ್ತೀರಾ
ಹಾ ಟ್ರಾಕ್ಟರಲಿ ಹೋಳಿಸಬಿಡು ಬಿಟಿಬಿಡ್ತಿವಿ
ಹಾ
ಏನಂದ್ರೆ ಬೋರ್ ಇದೆ ಆಮೇಲೆ ಕಾಲುವೆ ನೀರ್ ಬರುತ್ತೆ ಹಳ್ಳ ಇದೆ ಹ
ಹ್ಮ್
ಹಾಗಾಗಿ ಹೇಳ್ತೀವಿ ತೊಂದ್ರರೆ ಆಗಲ್ಲ ಏನೋ ಈ ವರ್ಷ ಮಾತ್ರ ಮಳೆ ಇಲ್ಲ ಅಂತಾರೆ ಈ ವರ್ಷ ಏನ ಆ್ತದ ಗೊತ್ತಿಲ್ಲವ
ಯಾವಾಗ್ಲೂ ಹಂಗೆ ಮೋಡ ಇರುತ್ತಲ್ವಾ ಮಳೆ ಆಗ್ತಿಲ್ವಾ ಆ ಕಡೆ ಹಂಗಾದ್ರೆ
ಮೋಡ ಆಗೈತೆ ಮಳೆ ಇಲ್ಲ ಇವಾಗ ಸರಿ ಆಮೇ ಫೋನ್ ಮಾಡ್ತಿನಿ ನಿಮಗೆ ನಾನು
ಸರಿ ಅಯ್ತು